ಹಲೋ
ಹಲೋ ಹಾ ಹಲೋ ಹೇಳಿ.
ಆರಾಮ
ಹಾ ಆರಾಮ್ ನೋಡ ಬನ್ನಿನು.
ಹ್ಮ್ ಆರಾಮಪಾ ಯಲಿದೀಯ ಹ ನಾವ ಈ ಕಡೆ ಊರಾಗಿದ್ದು
ಹೌದಾ ಏನ್ ಮಾಡ್ತಾ ಇದ ಅವ್ರ.
ಏನಿಲ್ಲ ಹೊಲ್ದ ಕುಂತಿದ್ದೇ ಇರು ಹೊರಗಡೆ ಮಳೆ ಮಾಡ ಹಾಗದ ಬರ್ಬೋದು
ಹ್ಮ್ ಈ ಕಡೆ ಮಳೆ ಜಾಸ್ತಿ ಇದೆತರ ಕಡಿಮೆಯಗವಲ್ ದಿನ ಹ ಕಾಲೇಜಿಗೆ ಹೋಗ ಬಸರ ಬರ್ತಾ ಇದೆ ಎಷ್ಟ ರಾಡಿ ಹೇಗಿದೆ ಪೂ ಭಟ್ಟಿ ವಲ್ ಸಾ ಹೋಗ ಇನಗೆ
ಹ ಅಷ್ಟಮಳ ಆದಾ
ಹೇಳು ಮತ್ತೆ ಜವರಿಗೆ ಮಳೆ ಆಗತ್ತು
ಹೌ ಹೌದು ಬುಡಪ್ಪ
ಹೌದು ನಿಮ್ ಕಡೆ ಇಲ್ಲ ಮಳಿ ಮತ್ತೆ ನಿಮ್ದು ಹೊಲಗಳಿದೆ ಇದೆ ಏನು ಮತ್ತೆ ಹೊಲ ಇದ್ರೆ ಮತ್ತ್ ಮಳೆ ಬಡ ಏನ ಅದಕ್ಕೆ ಒಂದು ಬೋರೋದಲ್ಲ ಬೋರ್ ಬೋರ್ ಅಂತರ್ತಿಯಲ್ಲ ನೀರು ಮತ್ತೆ ಅದೇ ಬಿಡ್ಬೇಕು ಮತ್ತೆ ಆಗನೇ ಇರ್ಬೇಕು ನಿಮ್ಗೆ
ಆಯ್ತ ಬಿಡು ಒಂದ್ ಹೊಲಕ್ಕ ಆದದು ಇನ್ನೊಂದ್ ಹೊಲಕ್ಕ ಇಲ್ಲ
ಹೌದಾ ಬರ್ತತ ಎಲ್ಲಾ ಎಲ್ಲಾ ಕಡೆ ಈಗ ಮಳೆ ಅಂದ್ರರು ಭಾಳ ಜಾಸ್ತಿ ಆಗಿದೆ ನಿಮ್ ಕಡೆ ಎಲ್ಲಾಂದ್ರ ಹೇ ಹಳ್ತೀನೆ ಅಂತನೆ ಎಲ್ಲಾ ಕಡೆ ಮಳೆ ಜಾಸ್ತಿ ಆಗಿದೆ ಇವಾಗ ಹೌದು ನಿಮ್ ಕಡೆ ಹೇಗಿಲ್ಲ ಅಂತ ನಾ ಹೇಳ್ತಾ ಇದ ನಿಮಗೆ
ನಮ್ ಕಡೆ ಗೊತ್ತೆ ಅದಕ್ಕೆ ಎಲ್ಲ ಒಂದೇ ಸತಿ ಬಂದಿತ್ತು ಸ್ಟಾರ್ಟಿಂಗ್ಗೆ ಮತ್ತ ಇವ ಮಳಿನೇ ಇಲ್ಲ
ಹೌದಾ ಏನ್ ಅತ್ತಿ ಇದ ಏನಿದೆ ನಿಮ
ಹ್ಮ ಅತ್ಯ ಅತ್ಯ ಅತ್ಯಕ
ಕಬ್ಬು ಹಾಕಲ್ಲ ನೀವು
ಏ ನಮಕಡೆ ನಡೆಂಗಲ್ಲ ಕೊಪ ಬರಗಾಲಕ್ಕೆ ಜಾಸ್ತಿ ಹಾಕಲ್ಲ ಬತ್ತ ಆಕ್ತಿವಿ ಹ್ಮ್ ಬತ್ತ ಮಸ ಕ ಅದು ಅನ್ನ ಹ್ಮ ಹ್ಮ್ ಮತ್ತೆ ಮೆಣಚೆಕಾಯಿ ಹಾಕ್ತಿವ ಸೇಂಗಾ
ಹ್ಮ್ ಹೌದ ನಮ್ ಕಡೆ ನೋಡಿ ಬರ ಜಾಸ್ತಿ ಅಂದ್ರೆ ಕಬ್ಬು ಬೀಳುತ್ತೆ ಹಾಗಾಗಿ ನಮ್ದು ನ ಅ ಕಬ್ಬುನೇ ಇದೆ ಜಾಸ್ತಿ ಆದ್ರ ಬೇರೆಯವ್ರ ಪಟ್ಟಿ ಮಾಡಕ
ಹೌದ ಹ್ಮ ಹ್ಮ್್ಮ ಮಾಡ ನಾವು ಕಾಲೇಜ್ ಹೋಗ್ತೀವಿ ಡಿಗ್ರಿಗದೆ ಹ್ಮ್ ಮುಗುದೈತೆ ನಮ್ದು
ಹೌದಾ ನ್ ಎಷ್ಟ ಎಷ್ಟನ ಚನ್
ಡಿಗ್ರಿ ಮುಗತ್ ನ್ದ ಹ್ಮ್ ಡಿಗ್ರಿ ಮುಗೀತು ಹ ಯ್ ಜಬಿನ ಬಿಟ್ಟಿಲ್ಲ ಯಾವತ್ ಮುದೈತಿ ರೀಸೆಂಟ್ಲಿ ಜ ಎಲ್ಲ ಎ ಪಿ ಸಿ
ಮನೆಯಾವ್ದ್ ಬಿಟ್ಟಿದ್ರ ಅಂತಲ್ವಾ ಜಾಬಿಗೆಲ್ಲಾ ಕಲಿದ್ದ ನಲ್ಲೆ ಗಸ ಹೌದಾ ಏನ್ ಬರ್ದ ಚ ಚೆನ್ನಾಗಿ
ಹ್ಮ್
ಚೆನ್ನಾಗ್ ಬರ್ದಯ ಮತ್ತ ಮೊನ್ನೆ ಮತ್ತ ಮೆ ಯಾವ್ದೇ ಎಕ್ಸಾಮ್ ಬರ್ದವರು ಎಲ್ಲರೂ ಬರ್ದಿಲ್ಲ ಹೇಗ್ ಗೊತ್ತಿರಲ್ವಾ ಎಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದೆ ಎಲ್ಲಂ ದೆ ಕಂಡಕ್ಟರ್ ಎಕ್ಸಾಮ್ ಕೊಟ್ಟಿದೆ ಕುಟ್ಟಿ ತರಂತಲ್ಲ ಮತ್ತೆ ಕಂಡಾಕ್ಟರ್
ಅದು ಹೆಂಗನಪ್ಪಾ ನನ್ಗೆ ಅಷ್ಟು ಮಾಹಿತಿ ಬಂದಿಲ್ಲ ಅದಕ್ಕ
ಅ ನೀ ದೊಡ್ಡ ದೊಡ್ಡ ಆಗ್ತತಿಂತವೆ ಎಲ್ಲ ಸಣ್ಣ ಪುಟಾಗಲ್ಲ ಇದು ಮಾಡ್ತನಾ ಹೌದೇನು ಯಾವ ಜಬ ಮಾಡ ಮಾಡ್ಬೇಕಂತ ಇದ್ದ ನಿಲ
ನಾ ಪೊಲೀಸ ಪಿ ಎಸ್ ಐ ಎ ಎಸ್ ಐ ಉಡಿಬೇಕಂತ ಅ ಕಡೆ ಆರ್ಮಿಗಿರ್ಮಿ
ಆರ್ಮಿ ಈ ಸರ್ ಈ ಸರ್ ಎಷ್ಟಗ ನೋಡ ಆರ್ಮಿ ಆರ್ಮಿ ಬಳಗತಿ ಸರ್ ಹ ಹ ಹ್ಮ ಬಟಕ ಬ ಬತ ಹಲೋ ಬಿಜಿ ಇದ್ದಾರಾ ಅಲೋ ಬಿಸಿ ದರೇ ಮತ್ತೆ ಕಟ್ವಾರೆ ಕ ಕ
ಹಲೋ ಹ್ಮ ಹ ಕೇಳಸ್ತಿದೆ ಹೇಳ
ಹೌದಾ
ಹ್ಮ್
ಹ್ಮ ಆರ್ಮಿ ಸರಿ ನೋಡಿದ್ರಲ್ಲಿ ಎಷ್ಟು ಮಂದಿ ಸೆಲೆಕ್ಷನ್ ಆಗದು
ಹ್ಮ ಎಲ್ಲಗ ನೀವ್ರ ಎಲ್ಲ ಬಹಳ ಜನ ಸಲಸ್ಯನ್ರ
ಅದೇಏನ್ ಅರ್ಮಿಯಲ್ ತಮ ಏನ್ ಬಾಳ ಹಾಡ್ ಇರ್ತ ಹೇಗಿರ್ತ ಅದು ಕಾಮ ಟಿನ ಓದ್ಬೇಕೇಏ ಅದಕ್ಕ ಜಾಸ್ತಿ
ಹ್ಮ್ ಹ್ಮ್ ಕಾಂಪಿಟೇಟಿವ್ ಸೇಮ್ ಎಲ್ಲದ ಪೊಲೀಸ್ ಆಗ್ಲಿ ಅದಾಗಗ್ಲಿ ಎಲ್ಲ ಕಾಂಪಿಟೇಟಿವ್ನ
ಅದುಕ್ಕೆ ಬುಕ್ಕ ವರೆ ಇತಾ
ಹ್ಮ್ ಎಲ್ಲ ಬುಕ್ ಒಂದೇನೆ ಬಟ್ ಬೇರೆ ಬೇರೆ ತರ ಟಾಪಿಕ್ ಇರ್ತಾವ ಅಷ್ಟೇ
ಹೌದಾ
ಹ್ಮ್ ಅದಕ್ಕ ಎಕ್ಸಾಮ್ ಫಿಸಿಕಲ್ ಬಾಳ ಟಫ್ ಇರ್ತಾವ
ಆರ್ಮಿ ಚಲೋ ಎಏನ್ ಪೊಲಿಸ ಚಲೋ
ಎಲ್ಲದಂದು ಚಛಲ ಮತ್ತೆ ಎಾ ಮಾಡ್ಕೊಂಡ ಕೊಂಡ ಹೋದು ಆರಮಿದಾಗ ನೋಡಪ್ಪಾ ಒಂದೂವರ್ ಲಕ್ಷ ತಕ ಇರುತ್ತ
ಒಂದೂವರೆ ಲಕ್ಷ ಒ ತಿಂಗಳಿಗೆ
ಹ್ಮ್ ಸ್ಟಾರ್ಟಿಂಗ್ಗೆ ಐವತ್ ಸ್ಟಾರ್ಟಿಂಗ್ ಐವತ್ ಸಾವಿರಿಂದ ಏನ ಇರುತ್ತ ಹತ್ತ ಐವತ್ತುತ್ತ ಅರವತ್ತು ಸಾವಿನಾ
ಈಗ ಆರು ತಿಂಗಳಳ ಡ್ಯೂಟಿ ಇದಕ್ ಹಾಕ್ತಾರಲ್ಲ ಟ್ರೈನಿಂಗಗೆ ಅವರು ಅವಾಗ್ನುಇರ್ತೈತಿನ ಅವ್ರಿಗೆ ಸ್ಯಾಲ್ರಿ ಅವಾಗ ಇರ್ತತ್ತು ಅಂತ ಕೇಳ್ದಲ್ಲ ಅವವಾಗನು ಕೊಡ್ತಾರಂತ ನಮ್ಮ ಅಣ್ಣನಗೆ ಪೊಲೀಸ ಜಾಬ್ ಹೇಗಿದೆ
ಟ್ರೈನಿಗೆ ಹಾಕಿದಾಗ ಎಲ್ಲಾ ಊಟಗ ಅವ್ರ ಕಡೆ ಇತಾವ ಇರಬಹುದು ಒಂದ ಹತ್ತು ಕಮ್ಮಿ ಹತ್ತು ಸಾವರ ಹದಿನೈದು ಸಾವಿರ ಅಷ್ಟ ಇರಬಹುದು
ಹೌದಾ
ಅಂದ ತದಮೀಸರು ಇಬೋದು ಆಮೇಲೆ ಆರ್ಡ್ರ ಕಾಪಿ ಬಂದಮೇಲೆ ಇರುತ್ತೆ ನೋಡಿ ಒಂದು ಐದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸ್ಟಾರ್ಟಿಂಗ್
ಸೆಲೆಕ್ಷನ್ ಆದನ ಎಷ್ಟು ವರ್ಷಕ್ಕೆ ಬರ್ಬೇಕು ಮನೆಗೆ ಹೌದ ಬರ್ಬೇಕಂತ ಇರ್ತೈತ ಏನಿಲ್ಲ ಅಲ್ಲೇ
ಇಲ್ಲ ಗೋರ್ಮೆಂಟ್ ಆಲ್ಡೆ ಕೊಡ್ತಾರ ಒಂದು ತಿಂಳ ಹಂಗಂತ
ಹೌದೆಲ್ಲ ಏನಾರ ಸ್ವಲ್ಪ ಪ್ರಾಬ್ಲಮ್ ಆಗಿದಿದ್ದಾರೆ ಮನೆಯಲ್ಲಿ
ಅದುೂ ಬಿಡಲ್ಲ ಒಂದೊಂದ್ಸತಿ ಜಲ್ದಿ ಈ ತರ ಯಾವ್ದ ಏನ ಕೆಲಸ ಇತ್ತಂದ್ರೆ ಅದಕ್ಕ ಹಂಗಗೆಲ್ಲ ಬರಲ
ಹೌದಾ ಮತ್ತೆ ಹೇಗ್ ಮಾಡ್ಬೇಕ ಏನಾರ ಯಾರಂತ ತಿರ್ಕೊಂಡದಾಗ
ಹ ಎಲ್ಲ ಐ್ತ ಬುಟ್ಟ ಬುಡೋಕು ಅಕಡೆ ಹೋದ್ಮೇಲೆ ಏನೋ ಫೋರ್ಸ್ ಮಾಡಿ ಆಮೇಲೆ ಅವರು ನಮ್ಮ ಸುಪ್ರೈಸರ್ ಅಲ್ಲಿ ಇರ್ತಾರೆ ಟೀಮ್ ಲೀಡ್ರು ಅವರು ಹೆಂಗ್ ಮ್ಯಾನೇಜ್ಮೆಂಟ್ ಅವರು ಹೆಂಗೆ ಮಾತಕೇಳ್ತೀವಿ ಅಂದ್ರೆ ಅವ್ರು ಹೆಂಗಿದಾರೆ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ
ಇಲ್ಲಿ ಆರ್ಮಿದಾಗ ನೋಡಪ್ಪಾ ಈಗ ಒಂದ್ಸಲಿ ಒಳಗ ಹೋದ್ನದು ಒಂದು ಮೂರು ವರ್ಷದ ನಂತರೂ ಬರಲ್ಲಂತ ಕೇಳಿಬಿಟ್ಟೆ ನಾನು
ಹ ಮೂರು ವರ್ಷ ಇಲ್ಲ ಒಂದು ವರ್ಷದಾಗ ಬರ್ಬೋದು ಹಂಗೆ ಹಂಗೆ ಒಂದು ತಿಂಗಳ ಯಾವಾಗ ಅಂತೇಳಿ
ಹೌದಾ
ಇರುತ್ತು ಒಂದೊಂದ್ ತಿಂಗಳು ಎರ ಎರಡು ತಿಂಗಳು ರಜೆ ಕೊಟ್ಟಿರ್ತಾವ ಗೌರ್ಮೆಂಟ್ ಅವ್ರ ಕಡಿಂದಾನೇ ಲೆಟರ್ ಬರ್ತವಾಗಿನಂತ
ಹೌದಾ ಏನ್ ಆರ್ಮಿನ ಚಲೋ ತರ ಇದೆ ಆದ್ರೆ ಅಲ್ಲಿ ಊರ ಕಡೆ ಬರಂಗಿಲ್ಲಲ್ಲ ಪೂರ ಆ ಕಡೆ ಇರ್ಬೇಕಲ್ಲ ಆರ್ಮಿ ಸೆಲೆಕ್ಷನ್ ಇದ ಇ ಏನಾದರು ಪೊಲೀಸ್ ಕಾನ್ಸ್ಟೇಬಲ್ ಗಿನ್ಸ್ಟೇಬಲ್ ಆದ್ರೆ. ದೂರ್ ಹಾಕಿದ್ರರು ಈ ಕಡೆ ಹಾಕೋಬ ಬಂದ ನಾವ ಎಲ್ಲ
ಹ ಎಲ್ಲನ್ ಹಾಕಬಹದು ಆದ್ರೆ ನಮ್ ಫ್ಯಾಮಿಲಿ ನಮ್ ಜೊತೆ ಇರುತ್ತಲ್ಲ
ಳ
ಆರ್ಮಿ ಒಬರೇ ಹರ್ಬೇಕು ಆ ಕಡೆ ಇರ್ತೀವಿ ಮತ್ತ ಅವೆಲ್ಲ
ತೀರ್ಕೊಂಡಂದ್ರೆ ಇವ್ರಿಗೆ ಸ್ಯಾಲ್ರಿ ಹಂಗೆ ಬರ್ತೈತೆ ಮಂತ್ಲಿ ಇದು ಇ ಜ ಬ ಬೇರೆವ ಕೊಡೋದಿಲ್ಲಏ ಅವ್ರು
ಕೊಡಬಹುದು ಅದು ಡಿಗ್ರಿ ಅವ್ರ ಹುಡುಗ ಯಾರ ನಿದ್ರೆ ಕೊಡಬಹದು ಈ ಸ ನಮ್ಮ ಸೈಡ್ ಇಲ್ಲ ಬೇರೆ ಸೈಡ್ ಇದೆ
ನಮ್ ಸೈಡ್ ಇಲ್ಲ. ಮತ್ತ್ ನಮ್ ಸೈಡ್ ಬರೇ ಹಾಗೆ ಆಗಿದ್ದಾರೆ ಜಾಸ್ತಿ ಅಂದ್ರೆ ಅವ್ರ ಒಪ್ಪ ಅವರು ತೀರ್ಕೊಂಡಂದ್ರೆ ಅವ್ರ ಜಾಬ್ ಅವ್ರಗ್ ಬಂದಿದೆ ನಮಕ್ ಸೈಡ್ ಅಂತ್ರ
ಅಷ್ಟೇ ಇಲ್ಲ ಅಂದ್ರೆ ಲಾಸ್ಟ್ ಯಾವ್ದೋ ಒಂದ್ ಹೈಯರ್ ಎಜುಕೇಶನ್ ಮುಗಿದಿರುತ್ತ ಅಂದ್ರೆ ಆತರ ಬರುತ್ತೆ. ಹ್ಮ ಹ್ಮ.
ಇನ್ ಚೆನ್ನಿದ ಬಿಡ ಆರ್ಮಿ ಸೆಲೆಕ್ಷನ್ ಆದ್ರ.
ಚಲೋ ಇದೆ ಆದ್ದ ಬಟ್ಟು ಜಲ್ದಿ ಎಲ್ಲ ಅಲ್ಲೆಲ್ಲಾ. ಜೀವದ ಮೇಲೆಲ್ಲ ಜೀವ ಬಿಟ್ಟಿರಬೇಕಲ್ಲಿ ನಾವು. ಯಾವಾಗ ಸಾಯತಿವ ಇವು ಯಾವಾಗ ಬದುಕ್ತಿವ ಅಂತ ಹೇಳಕ್ ಆಗಲ್ಲ.
ಹೌದಾ ಅಂತಪ್ಪರಿ ಪೂರಾ ಬಾರ್ಡರ್ಗ ಏನು ಹೋಗಲ್ಲ.
ಬಾಡ್ರಿಗೆ ಹಾಕ್ತಾರೆ ಮತ್ತ. ಹ್ಮ್ ಬಾರ್ಡರ್ಗೆ ಹಾಗ್ತಾರ ಮತ್ತೆ ಅಲ್ಲಿ. ಇವಾಗೇನ್ ನಡ್ತಿರಲ್ಲ ಇವಾಗ ಅಷ್ಟೇ ಎಫ್ಂಗ ಎಲೆ. ಕ್ಯಾಪ್ಚರ್ ಮಾಡ್ತಿರ್ಬೇಕ ಯಾರು ಹೇಳಕ್.
ಹೌದೌದು ಈಗೇನ್ ನಡ್ತಿದೆ ಏನ್ ಜಗಳ ಜಗಳ ಏನ್ ನಡ್ತಿಲ್ಲ. ಅವಾಗ ಸುಮತ್ ಬ್ಯಾಡ್ರ ಕಾಯತಾ ಇರಬೆಕಷ್ಟೆ.
ಹ್ಮ್ ಮತ್ತೆ ಎಲ್ಲರ ಜನ ಜನಸೇವೆ ಎಲ್ಲ ಕಾಯಬೇಕಲ್ಲ ಎಷ್ಟೆಲ್ಲ ಇಂಡಿಯಾದವರು. ಪೂರ ಕರ್ನಾಟಕ.
ಅದೆಲ್ಲ ಬಿಟ್ಟ ಹೋಗ್ಬೇಕಾಯ್ತು ಜೀವ ಪೀವ ಅಂತ. ಹ ಬಳ ರಿಸ್ಕ್ ಇದೆ ಅದರಾಗ. ಅದ ಟ್ರೈನಿಂಗ್ ಅದ್ರ ಬಾಳ್ ಹಾರ್ಡ್ ಇರ್ತಾ ಅಂತಲ್ಲ ಅದ ಅದ್ರ ಟ್ರೈನಿಂಗ್.
ಏ ಟ್ರೈನಿಂಗ್ ಪೂರ ಆರು ತಿಂಗಳ ಬಾಳ ಹಾರ್ಡ್ ಬಾಳ ಹಾರ್ಡ್ ಇರುತ್ತಾ.
ಹೌದಾ.
ಹ್ಮ್.
ಹ್ಮ್ ಹ್ಮ್ ಮಾಡ್ರಿ ಮಾಡ್ರಿ ಎ. ಚೆನ್ನಾಗಿ ಮಾಡ್ರಿ ನೋಡಪ್ಪಾ ಚೆನ್ನಾಗಿ ಓದಿದೆ ಅಂದ್ರೆ ನೀನು ಒಂದ. ಆರ್ಮಿ ಸೆಲೆಕ್ಷನ್ ಆ ಮತ್ತ. ನಿಂದ ಟಾರ್ಗೆಟ್ ಏನಾಯ್ತಿ ಆರ್ಮಿ ಆರ್ಮಿನ ಹೋಗ್ಬೇಕಕ್ಂತೈಐತೆ ನಿನ್ ಬರ್ದೇನೆ.
ಹೊಡಿಬೇಕಂತ.
ಹೌದಾ ಅಂದ್ರೆ ಚೆನ್ನಾಗಿ ಓದಿದ್ಯಾ ಇವಾಗ.
ಹ್ಮ್ ಅದ ಇನ್ನು ಇಲ್ಲ ಎಷ್ಟು ಜಾಸ್ ಕಮ್ಮಿನೆ.
ಹೌದಾ. ಅಷ್ಟೆ ಸುಮ್ಮ್ ಅಷ್ಟು ದೂರ ಹಾಕೋತವಿ ರಿಸ್ಕ್ ಅದು ಮತ್ ಮನೆ ಫ್ಯಾಮಿಲಿದವ್ರು ಇರಲ್ಲ ಯಾರ ಇರಲ್ಲ.
ಇಲ್ಲೊ ಮನೆ ಫ್ಯಾಮಿಲಿ ಅಂತಲ್ಲ ಅವನದು ಹೆಸರು ಉಳಿತದಲ್ಲ ಅಷ್ಟು ತೊಡೋಣ. ನ ಏನಪ್ಪಾ ದೊಡ್ಡನ ಒಂದ ದೊಡ್ಡ ಜಾಬ್ ತಗೊಂಡಾನ. ಆರ್ಮಿಂತ ಹೆಸರು ಮಾಡಬೇಕು.
ಹೌದೌದು ಯಾರ ಮಗ ಅಂದ್ರೆ ಹಾ ಇಂಥ ಮಗ ಹೋಗಬೋ ಆರ್ಮಿ ಆಗೇನ. ಎಷ್ಟು ದೊಡ್ಡದತ್ತು ಗೊತ್ತಾ. ಹ್ಮ್ ಮಾಡ್ಕ ಮಾಡ್ಕಪಾ ಏನ್ ಮಾಡ್ಕೇತಿ ನೋಡ ಇದೇ ಸುಮತ್ ಕಾನ್ಸ್ಟೇಬಲ್ ಮಾಡ್ಕೊಂಡ್ರ ಅಷ್ಟೇ ಹೇಸರ ಇರ್ತ ಗೊತ್ತಾ
ಅದು ಅಷ್ಟಕ್ಕೆ ಅಷ್ಟಕ್ಕಷ್ಟ ಇರ್ತ ಕಮ್ಮಿ ಬಟ್
ಹೌದೌದು ಇ. ಬರಬರದ. ಇ ಆರ್ಮಿ ಇದು ಎ. ಮ ಸ್ಮೆಲ್ ಮಾಡ್ಬೋದಲ್ಲಾ.
ಹ್ಮ್ ಬರ್ತ ಎನ್ ಸಿ ಸಿ ಮೇಲಂಗ ಬರ್ತ ಅದ.
ಇದ ಎನ್ ಸಿ ಸಿ ಮೇಲ್ ಹಂಗೆ ತೊಗೊಂಡ್ರೂ ತಗೋಬೋದು ಮಾರ್ರೆ ಹಂಗೆ.
ಹ್ಮ್ ಅದಕ್ಕೊಂದು ಟೆನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇರ್ತಪ್ಪ ಅದಕಾನ. ಹ್ಮ್ ಅದೆಲ್ಲ ಬ ಅದನ್ನ ಟ್ರೈನಿಂಗ್ ಏನಿಂಗ್ ಹೋಗಿರ್ತವಲ್ಲಾ. ಹ್ಮ್ ಅದ್ರ ಸಲಗೆ ತಗೊಂತಾರ ಫಿಸಿಕಲ್ ಎಲ್ಲ ಸೆಲೆಕ್ಷನ್.
ಹೌದೌದು ಚಲೋ ಅಂತ ಅದನ್ನು
ಹ್ಮ್ ಮತ್ತ ಎನ್ ಸಿ ಸಿ ಮಾಡ್ತಾರ ಒಟ್ ಎಲ್ಲ ನಮ್ ಕಡೆ ಇಲ್ಲ ಅಷ್ಟೇ
ಹೌದು
ಸರಿಪ್ಪಾ ನೀನಗ ಮಾಡ್ತಿ ತೋ ನೀನ್ಗ